ಹ ಮಾಗ ಆರಾಮ
ರಾಮಣ ಅರಾಮ ಅರಾಮ
ಉಟಾಯತ್ತಾ
ಹಾ ಊಟ ಆಯ್ತು ನೋಡಿ ನಿಮ್ದು
ನಮ್ದಾಯ್ತ್ ನೋಡ್ಪಾ
ಅದೇ ಸತಿ ಜೀನಿ ಹೇಳತದ ಸತೀಶ ಹೇಳತರಂದಿ
ಯಾ ಸತೀಶ್
ಅವ ಯಾವ ಸತೀಶ
ಎಲ್ಲಾ ಟಿ ಸಿ ಕಿತ್ ಕೊಡ್ಬೇಕಂತ ಅವ್ನೀಗ ಬ್ಯಾರೆ ಕಡೆಗ ಹಚ್ತಾನ ಅಂತ
ಹ್ಮ್ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಬೇಕಿಲ್ಲ
ಹ್ಮ ಯ್ಯ ದೊಡ್ಡ ದೊಡ್ಡ ಮಾತ್ ಹೇಳ್ತಾನಲೆ ಒಬ್ರೆ ನಿನ್ ನಿಮಗೆ ಬಿಟ್ಟಿನಿವೆಲ್ಲಾ ನಿಮ್ ಫ್ರೆಂಡ್ ಇದ್ದಂತ ಬಿಟ್ಟಿನಿ ನೀವ
ಹ್ಮ್ ಅವ ಅವ ಹಿಂಗ್ ಮಾತಾಡಿ ಮಾತಾಡಿ ನವು ಮ್ಮೇಲೆ ಇರುಸ್ತಾನ ಆಮೇಲ ವ ಬೂಸ್ತ
ಎಲ್ಲ ಅವತ್ ಹಚ್ಚಿದ ನೋಡಿ ಈಗ ಹಚ್ಚಿಲ್ಲ ನೋಡಿ ಟಿ ಸಿ ಕಿತ್ ಕೊಡಂತ ಹಚ್ಬೇಕಿಲ್ಲ ಎರಡ್ ಮೂರ್ ಸಾಲಿ ಹಚ್ಬೇಕಂದ್ರ ನಾವು ಕಿತ್ ಕೊಡ್ತೀನಿ ಸುಮ್ ಮಜಾಕ್ ಮಾಡ್ತನವ
ಹಾ ಟಿ ಸಿ ಕಿತ್ತದೇನೆ ಹೌದು ಆಯ್ತ್ ಟಿ ಸಿ ಕಿತ್ತಿ ಕೊಡ್ತವಿ ಆಮೇಲೆ ಮತ್ತ್ ಅಡ್ಮಿಷನ್ ಮಾಡಂತನವ
ಹ್ಮ್ ಹಂಗೆ ಅನವ ಮೆಂಟಲ್
ಕಿತ್ಕೊ ಬಂದೀಪಾ ಆಯ್ತ್ ಹಿಂಗೆ ಅಡ್ಮಿಷನ್ ಮಾಡ್ಬಿಡ್ ಹಾಕ್ತನ್ ರೊಕ್ಕ ಆಯ್ತು ಇಷ್ಟೇ
ಯಾರ್ ತಿರ್ಗಾಡ್ಬೇಕೋ ಒಂದಿನ ಬರ್ಬೇಕಾ ನ ಎಲ್ಲಾ ಕೆಲ್ಸ ಮುಗಿಸತೆ ಹೋಗ್ಬಿಡ್ಬಕೂ ಅವ ಅವನು ಎಲ್ಲಿ ಕೈಯಿಂದ ಹತ್ತ ಬ ಡಿಗ್ರಿ ಹೋದ
ಅಲ್ಲೇ ಅವ ಅಲ್ಲಿರ್ತಾನ ನಾವ್ ಇಲ್ಲಿ ಇದ್ದ ಹಾ ಎಕ್ಸಾಮ್ ಕೊಡ್ತೀವಿ ಮತ್ತ ಟಿಸಿ ಕಿತ್ತಿವಿ ಟಿಸಿ ಕಿತ್ತೀವಿ ಹಚ್ಚಬೇಕ ನಾವೆ ಅಡ್ಮಿಶನ್ ಎಕ್ಸಾಮ್ ಬಿ ನಾವೇ ಬರದ ಬರ್ತವಿ ತೋ ಅದ್ರಾಗ ಏನದ
ಹ್ಮ ಹಂಗೆ ಅಂತಾನ ಆಮೇಲ್ ಆಮೇಲ್ ಹಂಗೆ ಅಂತಾನ ಅವ ನಮ್ ಫೆಫರಿಲ ಅಂದ್ರೆ ಆಯ್ತ ನೀ ಎಕ್ಸಾಮಂ ಬರಿ ಅಂತ ಅಂತನವ ನಿಮ ಆಮೇಲೆ ಅಂತ ನಿ ನಿಮ ನಿ ಇಂದಲೇ ನಾ ಫೇಲ್ ಆದೆ ಎಕ್ಸಾಮ್ ಬರ್ದಿಲ್ಲ ಹಂಗ ಹೇಳ್ತನವ
ಬರ್ಯದು
ಆ
ಇರ್ಲಿ ಬಿಡು ಅಂತರಪ್ಪ ನಿ ಅದೇ ಇವತ್ತು ಇತ್ತು ಮುಜೆಲ್ಲತ
ಹಾ ಹ್ಮ್
ಅಂದಿದ್ದಪ್ಪಾ ಮುಂಜ ಮುಂಜಾಲ ಹಚ್ಚಿದ್ದ ಏನ್ ಮಾಡತಿ ಅಂದ ಹ ಏನಿಲ್ಲಪ್ಪ ಮಕೊಂಡಿದ್ದ್ ಅಂದು ಆರಾಮ ನೀವ ಆರಾಮ್ ಇದೀರಾ ಅಪ್ಪ ಹಾ ಆರಾಮಿನಂದ ಮಮಲಿ ಯಾವಾಗ ಬರುತ್ತೆ ಅಂತಂದಪ್ಪ ಅರಿತೀರಿ ಯಾರ್ರೀ ಹೆಂಗ
ಜಲು ಬಾಯಿ ಹೇಳಾಗತನನ
ಹ್ಮ್
ಅಡ್ಜಲ್ಲಿ ಹೋಗಿ ಏನ್ ಮಾಡ್ತವ
ಇಗೋಗಲ್ಲ ಎರಡನೇ ತಾರೀಕ ಐ ಅಪ್ಪ ಎರಡನೇ ತಾರೀಕ ಟಿಕೆಟ್ ಐತಿ ಅವಾಗೇ ಬರ್ತೀನಿ ಅಂದ ಹಾ ಹೂ ಅಂದ ಎಲ್ಲರ ಜೊತೆ ಮಾತಾಡಿದಾ
ಹ್ಮ್
ಹ್ಮ್ ಮನ್ಯಾಗೆಲ್ಲ ಜೊತೆ ಮಾತಾಡಿ ಅವ ಜ ಮಾತಾಡಿದೋ ಹ್ಮ್ ಪ್ರವಿ ಹೇಳ್ತಿದ್ದ ನನಿಗಿಗ. ಹಾ ನರ ಹ ಹ ಬರ್ತೀವಿ. ಅದೇ ನಿಮ್ಮ ನ್ನಲ್ಲ ಅದೇ ಹಾ ಇದ್ ಸೊ ಹ ಹೊಯ್ವನ್ ಈ ವಾರದಿಂದನ್ ರ್ ಬಂದ್ರ ಐತಿ ಮಿಟಾದ್ರೆ ಆಯ್ತ ಅನ್ಲತಿದ್ದ.
ಕೆಲ್ಸ ಇಲ್ಲೇನ ಅವ್ನಿಗ?
ಅಯ್ಯೋ ಅವನಿಗೇನಿಲ್ಲ ಕೆಲ್ಸ. ಎಲ್ಲಾರ ಖಾಲಿನೆ ಕುಂತೀವಿ ಯಾರ್ ಯಾರಿ ಕೆಲ್ಸೈತ್ ಹೇಳಿ.
ಆ ಕೆಲಸ ಬಿಟ್ಟಾವ
ಏ ಅದೇ ಅವಾಗ ಬಿಟ್ಟದ.
ಯಾಕ?
ಹ ಈ ಎಕ್ಸಾಮ್ ನಡದ ಆಯ್ತಲ್ಲ ಸುಮ್ನೆ ಎಕ್ಸಾಮ್ ಹೋಗ ಈ ಗಾಡಿ ಎಕ್ಸಾಮ್ ಬರ್ಬೇಕ ಆ ಗಾಡಿ ಕೆಲ್ಸೋಗೋಗ್ಬೇಕು.
ಈಗ ಎಕ್ಸಾಮ್ ಎಲ್ಲಾ ಮುಗಿತು ಅಂದ್ರೆ ಹೋಗ್ತಾನ್ನೆನ್ಲಾ?
ಇಲ್ಲ ಇಲ್ಲ ಹೋಗಲ್ಲ ಅ ಕಡೆ ಪುನೈ ಹ
ಹೌದಾ
ಒಂದಾಕೆ ರೈಟ್ ಸೀದಾ ಸರಿ.
ಹ್ಮ್
ಪುನಕ್ ಹೊತಾನ ಪುನಕ್ ಹೋಗಿ ನೋಡ್ತಾನ ಕಡೆ ಮನೆಗೆ ಇನ್ನ ಮತ್ತ ಏನು ಮನೆ ಕಟ್ಸ್ತೇವನ್ ಅಂದಿದ್ದ ಅವ್ರ ಅಣ್ಣಂದೊಂದು ಲಗ್ನ ಮಾಡ್ಬೇಕು ಅಂತಿದ್ದ ಮತ್ತ ಅವ್ರ ಮನ್ ಯಾರ ದುಡ್ ದುಡಿಯೋರ್ ಬಿ ಲಂಚ್ ಬಾಣ. ಅವ್ರು ಹ್ಮ ಅವ್ರುವ ಅವ್ರು ಅಣ್ಣ ಇಬ್ರೆ ದುಡಿತಾರ ಅವ್ರಪ್ಪ ಸ್ವಲ್ ಕಾಲ್ ಇದಾಗ್ಯದ್ ಒಳ್ಳೇದದ್ ದ ಅಂದ್ರೆ ಕಾಲ್ ಪೂರ್ತಿ ಕುಂಟ ಕುಂಟ್ತಾನ್ ಅವ್ರಪ್ಪ.
ಮೊದ್ಲಿಂದ ಏನು ಈ ಈಗೀಗ್ ಆಗ್ಯದ?
ಸೇ ಮೊದ್ಲಿಂದೆ.
ಏನು ಗೊತ್ತಿಲ್ಲಪ್ಪ ಅದ ಏನ ಏನ್ ಹೇಳಿಲ್ಲ ಅದ್ರ ಬಗ್ಗೆ.
ನನ್ಗ್ ಗೊಬ್ಬನಿಗ್ ಹೇಳ್ಯಾನ್ ಅವ ಯಾರಿಗ್ ಹೇಳಿಲ್
ಹ್ಮ್ ಇಲ್ಲ ನಾನು ತಾಂಡಾಗ್ನು ಹೋಗಿದ್ನೇ ಅಲ್ ಯಾವ್ದ ಮೀಟ್ ಆಗಲ್ಲ ಅದು ಈಗ ಬ ಜಾಸ್ತಿ ಪರಿಚಿತ ಇದಿಲ್ಲ. ಈ ಪರಿಚಯ ಆಗ್ಯಾನ. ದೆ ಹೋಗಿಲ್ಲಲ್ಲ
ಹ್ಮ್ ಹ್ಮ್
ಖಾಲಿ
ಹ್ಮ್ ಹೌದಾ ಅಲ್ಲಿ ಪುನದಾಗ ಎಲ್ಲಿ ಇರ್ತಾನ
ನನಗ್ ಏನ್ ಗೊತ್ತಾ ಮೋಸ್ಟ್ಲಿ ಬಿಮಂಡಿದು
ಹಾ ಹಾ ಭೀಮಂಡಿ ಅಲ್ಲಿ ಜಾಸ್ತಿ ತೀರ್ತ್
ಹ್ಮ್ ಹ್ಮ್
ಹಾ ಹಾ
ನೀ ಅಗ್ನಿವರ ಆಗಿದ್ದೇನಾ
ಇಲ್ಲಪ್ಪಾ
ನೀ ಅಗ್ನಿವೇರಿ ಅಪ್ಲಿ ಅಪ್ಲಿಕೇಶನ್ ಯಾಕ
ಅದ್ ಬ್ಯಾರೆದಾಗಿದ್ದೆ ಆಗ್ ನಾನ್
ಸತೀಶ್ ಎಲ್ಲಾರ ಆಗ್ಯಾರ ಪಾ ಸತೀಶ್ ಮಿಥುನ್ ಎಲ್ಲಾರ ಪಾಸ್ ಆಗ್ಯಾರ ಇನ್ನ ರಿಸಲ್ಟ್ ಬಿಟ್ಟಿಲ್ಲ ಈ ಅನ್ಸರ್ ನೋಡ್ಯಾರ ನ ಸತೀಶನ್ ಹೆಂಬತ್ತ ಏನ್ ಆತಂತ ಎಂಬತ್ ಮಾರ್ಕ್ಸ್ ಅಂದ್ರೆ ಅದು ಎಂಬತ್ತ ಕರೆಕ್ಟ್ ಆಗ್ತಾವ ಎಂಬತ್ ಅಂದ್ರೆ ನೂರ ಅರವತ್ತ ಮ್ಯಾಗ ಹೋಯ್ತ್ ಅವ್ನ್ದ್ ಫಿಸಿಕಲ್ ನೋಡ್ಬೇಕು ಅವಂದು ಪಾಸದಾವ
ಫಿಜಿಕಲ್ ಅಪೇರ ಫಿಜಿಕಲ್ ಹ ಒಂದ್ಸ
ಅದೇ ಬರೋಲ್ಲ ಒನ್ ಸೆವೆಂಟಿ ಇಲ್ಲ ಒನ್ ಸಿಕ್ಸ್ಟಿ ಫೈವ ಅನ್ ಅಷ್ಟ್ ಹೌದ್
ಅಗ್ನಿ
ಅವ್ನ್ದ ಹೈಟ್ ಆಗ್ತ್ ದ ರನ್ನಿಂಗ್ ರನ್ನಿಂಗ್ ಓಡಾಕತ್ತ ನಾವ ದಿನಲ್ಲ ಪ್ರಾಕ್ಟೀಸ್ ಮಾಡಕತ್ತನ ರನ್ನಿಂಗ್ನ್
ಹ್ಮ್ ಹ್ಮ್ ಹ್ಮ್
ಎಷ್ಟ ಪಾ ಅವ ಎಷ್ಟ್ ಕಿಲೋಮೀಟರ ಏನದೇನ್
ಐದ್ ಕಿಲೋಮೀಟರ್ ಏನು ಎಲ್ಲ ಐದಲ್ಲಾ
ಹ ಇದಂದ್ರೆ ಜಾಸ್ತಿ ಆಯತ ಐದನೂರ್ ಮೀಟರ್ ಏನ್ ಐನೂರು ಮಿಟ್ ಲ್ಲತ
ಇಗೆೇಮನ್ನ ಗೊತ್ತಿಲ್ಲ ನ
ಹ್ಮ್ ಹ್ಮ್ ಎಲ್ಲಿ ಹೋಂಟಿಯನ್ ಪ್ರವಾಸಿಗಿ ಎಲ್ಲಿ ಹೋಂಟೆ ಪ್ರವಾಸಿಗ ನೀ
ಇಲ್ಲ ಪಾ ನೀ ಇಲ್ಲ ಇಲ್ಲ
ಏ ಇಲ್ಲ ರೊಕ್ಕಾಯ ಬೇಕ ರೊಕ್ಕ ಇದ್ದ
ತ ಪ್ರವಾಸಿಗೂ ಮೋಣ ಇಲ್ಲಿ ಪ ಹರಧನ್ನೆಡ ನ ಮಗ ಇಲ್ಲಿ ಪುನಃ ಕುಂಟವಿ ದುಡಿಯಕ ನೀ ಪ್ರವಾಸಿಗವಿ
ಹಾ
ಪುನಾ ಹೊನ್ನಟಿವಿ ದುಡಿಯಾಕ ಪ್ರವಾಸ
ಹೌದಾ
ಹ್ಮ್
ಹ ಏನ್ ನಡದದ ಹೊಲ್ದ ಕೆಲ್ಸ
ಕೆಲ್ಸ ಅ ಸುಬಯ ಹಡುಗಂದನ್ಸಗರ
ಹ್ಮ್
ಪ್ರಣನ್ನೋಡ ಮತೆನೀಲ್ಲ
ಹ್ಮ್
ನಲಿ ಸಾಕಸರಾಯದ ಮಗ ಮಂದೀರ
ಹ್ಮ್ ನಡತಪ ನಿಂದ್
ನ್ ಅಡುಕ್ಕೆ ತೋಣಾ ಪೂರ್ತಿ ಒಂದು ತಿಂಗಳಾಯಿತು ಇಲ್ಲಿ ಬಂದು
ಹ
ಹ್ಮ್
ಆಯ್ತ ಈಗ ಗಳ್ಯಾಪಳ ಕಟ್ಬೇಕ ಗಳಕಟ್ಟ ಬೇಕು ಇವತ್ತು
ವರಾಟ್
ಏ ಹೊಲ್ಲ ಏನ್ ಬಿತ್ತಿಲ್ಲಾ ಸುಮ್ ಗಳೆ ಕಟ್ಟಿವ ಹುಲ್ಲ ಆಗೆವ ಹ ಮ ಆಗ ಗಳ ಏನ್ ಹಾ ಖಾಲಿ ವಲ
ಹ್ಮ್ ಯತ ಮಳೆ ಬಂತಂದ್ರೆ ಬಿತ್ತದೆ ಆಗ್ತದ ಅದು ಸ್ವಲ್ಪ ಮೇವಾಗ್ಯದ ಆಮೇಲ್ ಕೈಯಕ್ ಬರ್ಲ್ಲ
ಹ್ಮ್ ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದ ವಾ ಸತಿ
ಆಚಿಲ್ಲ
ಮತ್ತ ನೀ ಹೆಚ್ಚಿದ್ದಿಲ್ಲ
ನಾಚಿದ್ದೆ ಸೀನಾ ಹೋಗಲ್ಲ ಅಂತಂದ ಈ ಹೋಗಲ್ಲ ಅಂತ ಅಂದೆ ಅವ್ನಿಗೆ
ಹ್ಮ್
ಹ್ಮ್ ಅವ್ನಿಗೆ ನೆನಪಾಗ್ಯಲ್ಪಾ ಅಂದ್ರೆ ಈಗ ಈ ಗಾಡಿ ಇಲ್ಲ ಏನಿಲ್ಲ ಪೆಟ್ರೋಲ್ ಇಲ್ಲ ಅಂತ ಸುಮ್ನೆ ಹೇಳಿದ್ದೆ ಆಯ್ತು ಮಿಥು ನೋವು ಮ ಮನ್ ಹೋಗ್ತಾನ ಮಿಥುನ್ ಮಿಥುನ್ ಹೇಳ್ತೀನಿ ಅವ ಮಾಡ್ತಾನ ಅಂತಂದ ಇವ ಅಂದ್ರೆ ನಾ ಹೆಚ್ಚಿಗೆ ಬರ್ತ ಒಳಗ್ ಯಾರ್ ಪರಿಚಯ ಎಲ್ಲ ಹೆಂಗ ಹೋಗುದ್ಲೇನ ಅಂತಂದ ಅದೆ ನೀನ್ ಇಷ್ಟ ಬಂದಮ ಮಾಡ್ಪಾ ಅಂತಂದೆನ ಏನ್ ಮಾಡನೇನ
ಅನು ಒಂತ ಒಂದ ತಾಸನಾಗ ಆಗಲ್ಲ ತೋಸಿ ಆಬಬ ಅಂದ್ರೆ ಒಂದುಮುಂಜಾನೆ ಹೋಗ ಕೊಟ್ಟ ಬಂದ್ರೆ ಮಧ್ಯಾಹ್ನಕ್ಕೆ ಹೋದ್ತೀವಿ ಮಧ್ಯಾಹ್ನ ಇಸ್ಕೊಂಡ್ ಬರ್ತೀವಿ ಮಧ್ಯಾಹ್ನ ಕೊಟ್ರ ಸಾಯಂಕಾಲ ಕೊಡ್ತಾರ ಅವ್ರು ಸರಿ ಮಾಡಿ
ಅಷ್ಟ್ ಲೇಟ್ ಮಾಡ್ತಾರ ಅವ್ರ
ಹ್ಮ್ ಒಳಗೆಲ್ಲ ಕೆಲ್ಸ ಕೆಲ್ಸ ಇರ್ತವ ಮುಂಜಲಿ ಕೊಟ್ರ ಮುಧ್ಯಾಹ್ನ ಕೊಡ್ತಾರ ಮುಧ್ಯಾಹ್ನ ಕೊಟ್ರಿ ಸಾಯಂಕಾಲ ಕೊಡ್ತರ
ಹ್ಮ್ ಹ
ಹ್ಮ್ ಸಾಯಂಕಾಲ ಕೊಟ್ಟ ಆಮೇಲೆ ಮತ್ತೆ ಅದೇನು ಸೀದಾ ತಸೀಲಿಗೆ ಹೋಗಿ ಹಾಕ ಒಂದುಹಾಕದ ಎಷ್ಟ ಐತಿ ಮತ್ತೇನಿಲ್ಲ
ಹ್ಮ್ ಹ್ಮ್
ಹ್ಮ
ಆಯ್ತ ಮಗ ಹಚ್ತೀನಿ
ಹಾ ಹಾ